ಆಯ್ತು ದಿವ್ಯ ಜ್ಯೋತಿ ಅವ್ರೇ
ಅದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನಮಸ್ ನಿ ದು ಹೆಸರು ಹಲೋ
ಹ್ಮ ಕೇಳಿಸ್ತಿದೆ
ಮೆಸ
ನಿಮ್ ಕೇಳಿಸ್ತೀವಾ
ಆ
ಹ್ಮ್
ಕೇಳಿಸ್ತಿದೆ ಕೇಳಿಸ್ತಿದೆ ನಿಮ್ಮ್ ಹೆಸರ ಅ್ಷಿತರ ಮ ಹೆಸರು ಚೆನ್ನಾಗಿದೆ ಹೆಸರು ನಮ್ಮ ಹೆಸರು ದಿವ್ಯ ಜ್ಯೋತಿ ಎಂತ
ಹಾ ನಿಮ್ಮಸ್ ತುಂಬಾ ಚೆನ್ನ ಮ ತಿಂಡಿ ಮಾಡಿದ್ರಾ ನೀನಬ್ರು ಒಂದ ಸರಿ ಕೇಳ್ತಿದ್ದೀವಿ ಹಲೋ ಕೇಳಿಸ್ತಿಲ್ವಾ
ಒತ್ತಡ ಆದ್ಮೇಲೆ ನಿಮಗ್ ಕೇಳಿಸ್ತಿರೋದು ನಾನು ಮಾತ ಕಂಪ್ಲೀಟ್ ಮಾಡೋ ಆದ ಅೆ ಲೇಟ್ ಆಗ ಸ್ವಲ್ಪ ಕೇಳಿಸ್ತಿದೆ
ಹೌದಾ
ತಿಂಡಿ ಮಾಡುದ್ರ
ಹಾ ಮಾಡ್ದೆ ನೀವ್ ಮಾಡಿದ್ರ
ಹಾ ಏನ್ ತಿಂಡಿ ಮಾಡಿದ್ರರಿ
ದೋಸೆ ಚಟ್ನಿ ನೀವು
ನಾವು ಚಿತ್ರಾನ್ನ ಮಾಡಿದ್ವಿ
ಹೌದ ಮತ್ತೆ ಏನ್ ಸಮಾಚಾರ ನಿಮ್ಗೆ ನನ್ಗ ಏನು ಮಾಡೋದಕ್ಕೆ ಬರಲ್ಲ ಚಷ್ಟ ನೀ ದೋಸೆ ಇಡ್ಲಿ ಅಷ್ಟ ಅಷ್ಟ ಬರುತ್ತೆ ನಿಮ್ಗೆ
ಇಟ್ಕೊಂಡಿದ್ದೀರಾ
ಏನಿಲ್ಲ ನಂಗ ಮಾಡಕ್ ಬರಲ್ಲ ನಮ್ಮಅಮ್ಮ ಮಾಡ್ತಾರ
ಹೌದಾ ನಾವೆಲ್ಲ ನೀವು ತುಂಬಾ ರಿಚ್ ಇದ್ರ ಕೆಲ್ಸದವ್ರ ಇಟ್ಕೊಂಡಿದರ ಅನ್ಕೊಂಡೆ
ಹ ಕರ್ತ್ಕೊಂತಿದ್ದೀನಿ ನಾನು ಇವಾಗ ಇವಾಗ ಮಾಡೋದಿಕ್ಕೆ ತಿನ್ನೋದ್ರಲ್ಲ ಹ ಬಿರಿಯಾನಿ ಇಷ್ಟ ಐಸ್ ಕ್ರೀಮ್ ಇಷ್ಟ ಮತ್ತೆ ಚಾಕ್ಲೇಟ್ ಇಷ್ಟ ಕೇಕ್ ಇಷ್ಟ ಊಟ ಬಿಟ್ಟು ತುಂಬಾ ಆಾಮ ಹಾಗ ಬರುತ್ತಲ್ಲ ಮಾಡರು ಆತರ ಓರಿಯೋಕ್ ಓರಿಯೋ ಬಿಿಸಕೆಟ್ ಬರಲ್ಲ ಆದನ್ನೇ ಫ್ರಿಜಲ್ಲಿ ಇಟ್ರೆ ಐಸ್ ಆಗುತ್ತೆ ಅಲ್ವಾ
ಅಲ್ಲ ಬೇರೆ ತರಾನೇ ಮಾಡ್ತಾರೆ ಗೊತ್ತ ನಿಮ್ಗೆ ಹೆಂಗ್ ಮಾಡ್ತಾರೆ ಅಂತ
ಹ್ಮ್
ಇಲ್ಲ ಐಸ್ ಕೇಕ್ ಬೇರೆ ವಿಧಾನ ಇರುತ್ತೆ
ನಿಮಗ್ ಬರುತ್ತಾ ಮಾಡಕ್ಕೆ
ಹಾ ನಮ್ಗ ಐಸ್ಕ್
ಹೆಂಗ್ ಮಾಡ್ತಾರೆ ಹೌದು ಇ ನಾನು ಮಾಡ್ತೀನಿ ಇಲ್ಲಿ
ಹೌದಾ ಅ ಅಂದ್ರೆ ನೀವು ಫಸ್ಟ್ ಏನು ನಿಮ್ ಬಿಸ್ ಬರ್ಬನ್ ಬಿಸ್ಕೆಟ್ ತಗೋಬೇಕು
ಹ್ಮ್
ಆ ಆಮೇಲೆ ಬರ್ಬನ್ ಬಿಸ್ಕೆಟ್ನ ನೀವು ಪುಡಿ ಪುಡಿ ಮಾಡ್ಬೇಕು
ಹ್ಮ್ ಮತ್ತೆ
ಮಿಕ್ಸರ್ಲ್ಲಾದ್ರು ಹಾಕ್ಬೇಕು ಕೈಯಿಂದ ಜಾಸ್ತಿ ಪುಡಿ ಪುಡಿ ಮಾಡ್ಬಾರ್ದು ಸ್ವಲ್ಪನೇ
ಹ್ಮ
ಆಮೇಲ್ಲಿ ಯಾವ್ದ ಐಸ್ಕ್ರೀಂ ಇರುತ್ತೆ ನೋಡ್ ನಿಮ್ಗೆ ಯಾವ್ದ್ ಫವ್ರೇಟ್ ಐಸ್ ಕ್ರೀಮ್ ಇರುತ್ತೆ ಅದು ತಗೊಂಡ್ ಬರ್ಬೇಕು ನೀವು ಕಪ್ ಐಸ್ ಕ್ರೀಮ್ ಅದ ತಗೊಂಬತಕ್ಕ ಅ ತಗೊಂಡ ಆದ್ಮೇಲೆ ನಿಮ್ಗೆ ಎಷ್ಟ ಬೇಕಸ್ ತೊಗೊಂಡು ಬರಬೇಕು ಆಮೇಲನ ಪುಡಿ ಫಸ್ಟು ನೀವು ಒಂದು ಐಸ್ ಕ್ರೀ ಸಾರಿ ಕೇಕ್ ಮಾಡೋದು ಪಾತ್ರೆ ತಗೋಬೇಕು
ಹಾ ಬೇರೆ ಪಾತ್ರೆ ಇರುತ್ತೆ ಕೇಕ್ಡೆ ಬೇರೆ ಪಾತ್ರೆ ಇರುತ್ತಾ
ಹಾ ಅಂದ್ರೆ ಅದು ಒಂತರ ಚಿಕ್ಕದು ಹಿಂಗ ಒಂತರ ಚೆನ್ನಾಗಿರುತ್ತಲ್ವಾ ಆ ಪಾತ್ರೆ
ಹ್ಮ
ಹಾ ಫಸ್ಟ್ ನೀವು ಬರ್ಬನ್ ಬಿಸ್ಕೆಟ್ ನ ಪುಡಿ ಮಾಡಿರ್ ಇರಲ್ವಾ ಅದು ಒಂದು ಲೇಯರ್ ಹಾಕ್ಬೇಕು ಚೆಂದ ನಾಗಿ ಕೆಳಗಡೆ ಪಾತ್ರೆಗೆ ಆಮೇಲೆ ಚೆನ್ನಾಗ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ ನೀವು ಕೆಳಗಡೆ ಗ್ರೌಂಡ್ ಇದು ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ನೀವು ಐಸ್ ಕ್ರೀಮ್ ತಗೊಂಡ್ ಬಂದಿರ್ತಿಾರ ಐಸ್ ಕ್ರೀ್ ತಗೊಂಡ ಬಂದಿರ್ತಿ ಲ್ವಾ ಅದ್ನ್ನ
ಹ್ಮ್ ಹ್ಮ್ ಹ್ಮ್
ಆಮೇಲೆ ನೆಕ್ಸ್ಟ್ ಮತ್ತೆ ಸೇಮ್ ಮತ್ತೆ ಬರ್ಬನ್ ಬಿಸ್ೆಟ್ ಹಾಕ್ಬೇಕು ಮತ್ತೆ ಐಸ್ ಕ್ರೀಮ್ ಹಾಕ್ಬೇಕು ನಿಮ್ಗೆ ಎಷ್ಟ ಲೇಯರ್ ಬಿಟ್ ಫಸ್ಟ್ ಲೇಯರ್ ಮಾಡ್ಕೋಬೇಕು
ಹ್ಮ್
ಮಾಡಕೊಂಡ ಆದ್ಮೇಲೆ ಅದೊಂದ್ ತ್ರೀ ಅವರ್ಸ್ ನ ನೀವು ಫ್ರಿಜ ಅಲ್ಲಿ ಇಡ್ಬ ಬೇಕು
ಹ ಹೋಗಲಿ ಫ್ರಿಡ್ಜೇ ಇಲ್ಲ
ರಾ ಅಷ್ಟೊತ್ತು ನಿಮಗೆ
ಫ್ರಿಡ್ಜ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು
ಫ್ರಿಡ್ಜ್ ಆಾಕಿರಲ್ಲ ಎಲ್ಲರ ಹತ್ರನೂ ಫ್ರಿಡ್ಜ್ ಇರುತ್ತೆ
ಇಲ್ಲ ಈರಲ್ಲನೋಡ ಯಾಗ್ದೀನಿ
ಹ ಅವಾಗ ನೀವು ಅದು ಸ್ಟೀಮ್ ಮಾಡೋದಿರು ಅಲ್ವಾ ಅದು ನಿಮಗ್ ಬರುತ್ ಅನ್ಸುತ್ತಲ್ವಾ ಅದ್ ಕ
ಹಾ ಸರಿ
ಆ್ ಸ್ಟೀಮ್ ಮಾಡದು ಬರುತ್ತದೆ ಆಮೇಲೆ ನೀವು ಅದು ಹಾ ಚ ಅನ್ನಾಗಿಿರುತ್ತೆ ನಮ್ದು ನಂದು ಅಮ್ಮನ್ ಬಡ ದಿನ ನಾನು ಇದೇ ಮಾಡಿದ್ದೆ ಒಂದ್ಸಲ
ಹೌದಾ
ಎರು ತಿಂದಿದ್ರು ಎಲ್ರುೂ ತಿಂದಿದ್ರು ದಾನ ತಿಂದಾರಂಗೆ
ಹೌದಾ ನೀವು್ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ದಿವ್ಯಾ ಅವ್ರೇ
ಹೌದಾ ಧನ್ಯವಾದ ಇದು ಮತ್ತೆ ಅದು ನಾವು ಬರ್ಬನ್ ಬಿಸ್ಕೆಟ್ ಮೇಲೆ ಅದು ಕ್ರೀಮ್ ಇರುತ್ತಲ್ವಾ ವಾ
ಹಾ
ಅದ ಅದ ನಾವು ಆಮೇಲೆ ಡೆಕೋೇಟ್ ಗೆ ಯೂಸ್ ಮಾಡ್ೀವಿ ಹಕೋಬೋುದು
ಓದಾಮ ಕೇಳಸ್ಕೊಳಕೆ ತುಂಬಾ ಚೆನ್ನಾಗನಿಸ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅನ್ಸುತ್ತೆ
ಹಾ ್ರ ಮಾಡಿ ನೀವು ಹಾ ಚೆನ್ನಾಗಿ ಇರುತ್ತೆ ನೀವು ಒಂದ್ಲ ಮನಲಿ ಹೋದಾಗ ಟ್ರೈವ್ ಈಗ ಎ ಸ ಮುಗಿದ್ಮೇಲೆ ಟ್ರೈ ಮಾಡ್ಬೋದು ನೀವು
ಹ ಮಾಡ್
ನಾನ್ ಮಾಡ ಮನೆಯಲ್ಲೇ ಇರ್ತೀನಲ್ವ ಅವಾಗವಾಗ ಮಾಡ್ತಿರ್ತೀನಿ ನೀವು ಹಾಸ್ಟ್ಲಲ್ ಅನ್ಸುತ್ತೆ ಅದಕ್ಕೆ ನಾನು ನಿಮಗೆ ಹೇಳಿದೆ
ಹಲೋ
ಕೇಳಿಸ್ತಿದೆೇನಾ
ಹಾ ಇವಾಗ ಕೇಳಿಸ್ತಿದೆ ಹೇಳಿ
ಹ ಮತ್ತೆ ಎಲ್ಲಾದ್ರೂ ಪ್ರವಾಸಕ್ ಹೋಗಿದ್ರ ನೀವು
ಇಲ್ಲ ಈಗ ಹೋಗಿಲ್ಲ ಆ ಹೋದ್ ತಿಂಗಳ ಹೋಗಿದ್ದೆ ಕಳೆದ ತಿಂಗಳು ನೀವೆಲ್ಲೋಗಿ ನಾವು ಅರುಣಾಚಲಂ ಹೋಗಿದ್ವೆ ತಿರುಪತಿಗೆ ಹೋಗಿದ್ವೆ
ಹೌದಾ ಫುಲ್ ದೇವಸ್ಥಾನದ ಭಕ್ತಿಯ ಭಕ್ ತರು ಅನ್ಸುತ್ತ ತನೆವು
ಹ್ಮ ಫ್ಯಾಮಿಲಿ ಹೋಗುದ್ರೆ ದೇವಸ್ಥಾನಕ್ಕೆ ಹೋಗ ತಿನಿ ಸ್ನೇಹಿತರ ಜೊತೆ ಹೋಗುದ್ರೆ ಬೇರೆ ಕಡೆ ಹೋಗ್ತೀನಿ ಹಂಗೆ
ಹೌದಾ
ನೀವು ಎಲ್ಲೋಗಿಲ್ವಾ
ನಾವು ಹೋಗಿದ್ವಿ ಗೋವಾಗ ಹೋಗಿದ್ವಿ
ಹ್ಮ್
ಹ ಹೋಗಿದ್ರ ನೀವು ಒಂದ್ಸಲ ಆದ್ರರು ಗೋವಾಕ್ಕೆ
ಇಲ್ಲ ಹೋಗಿಲ್ಲ ಹ
ಅಂದ್ರೆ ಅಲ್ಲಿ ಜಾಸ್ತಿ ಬೀಚಸ್ ಇದಾವಲ್ವಾ ಅದು ತುಂಬಾ ಇಷ್ಟ ಇಷ್ಟ ಆಯ್ತು ನಂಗೆ
ನೀರಲ್ಲಿ ಅಡಕ್ಕೆ ತುಂಬಾ ಚೆನ್ನಾಗಿರ್ತ್ತಲ್ವಾ ನೀರೆಲ್ಲ ಆಟ ಆಡ ಆಕ್ತ ನಿಮ್ ಹ್ಮ್ ಹ್ಮ್ ನಂಗಗು ತುಂಬಾ ಇಷ್ಟ ಇಷ್ಟ ಆದ್ರೆ ನಮ್ಮ ಮನೆಯ ಅವ್ರ ಜೊತೆ ಹೋಗುದ್ರೆ ಎರಡುೂ ಇಷ್ಟ ಆದ್ರೆ ನಮ್ ಫ್ಯಾಮಿಲಿ ಅವ್ರ ಜೊತೆ ಹೋಗುದ್ರೆ ಆಡೋದಕ್ಕೆ ಬಿಡಲ್ಲ ನೀರನ್ನು ತೋಳಗಡೆ ಹೋಗ್ಬಿಡ್ತೀನಿ ಅಂತ ಅವರಿ
ಆ ತರ ಏನಿಿಲ್ಲ ಇರಲ್ಲ ಅಂದ್ರೆ ಆ ಸೈಡ್ ನಮ್ ಸೈಡ್ ಅಂದ್ರೆ ನಮ್ ಸೈಡ್ ಅಂತೀನಿ ಗೋವಾ ಸೈಡ್ ಎಲ್ಲ ಅಲ್ಲೇನ್ ಅಷ್ಟು ಒಳಗ ಒಗಡೆ ಹೋಗಲ್ಲ ಅಂದ್ರೆ ಅಲ್ಲಿ ಪೊಲೀಸರೆಲ್ಲಾ ಇರ್ತಾರೆ ನಿಮ್ಗೆ ಜಾಸ್ತಿ ಒಳಗ ಹೋಗ್ತಿದ್ರ ಬಂದು ಹೊಡಿತಾರೆ ಕಟ್ಟಿಗೆ ತಗೊಂಡು
ಹಾಗಾದ್ರೆ ಸರಿ
ಹಾ ಮಿನಿಮಮ್ ಹೋಗ್ಬೋದು ಒಳಗಡೆ
ಹಾ
ಹ್ಮ್ ಇಲ್ಲಿ ಬೇರೆ ಕಡೆನೂ ಇದೆ ಅಲ್ವಾ ಉಡುಪಿ ಹತ್ರಿೂ ಐದೆ
ಹ್ಮ್ ಮತ್ತೆ ನೀವ್ ಓದ್ತಿದ್ದೀರಾ ಕೆಲ್ಸ ಮಾಡ್ತಿದ್ದೀರಾ
ಹೌದಾ ಇಲ್ಲ ನಾವು ಓದ್ತಾನೇ ಇದ್ದೀವಿ
ಹ್ಮ್ ಪರೀಕ್ಷೆ ಎಲ್ಲಾ ಇಲ್ವಾ ನಿಮ್ಗೆ ಪರೀಕ್ಷೆ ಎಲ್ಲ ಇ
ಪರಿ ಪರೀಕ್ಷೆ ಇದೆ ಬ ಒದ್ರ್ದೇ ಓದ್ತಾ ಇದ್ದೀವಿ ಒಂದು ಲಾಸ್ಟ್ ಪರೀಕ್ಷೆ ಇದೆ ಈಗ ಒನ್ ಡೇಟ್ಗೆ
ಹೌದಾ
ನಿಮ್ಗೆ
ಹೇಗೆ ಹೇಳ್ಿದ್ದೀರ ಪರೀಕ್ಷೆಗೆ ಹೇಗ್ ಗೊತ್ತಾಯತ
ನಾವು ಜಾಸ್ತಿ ಜಸ್ ಿ ನಾವು ಮೇನ್ ಮೇನ್ ಪಾಯಿಂಟ್ಸ್ ನೋಡ್ಕೊಂಡ್ ಹೋಗ್ತವಿ ಒಳಗಡೆ ಏ ಬರ್ದ ಬರ್ತೀವಿ ಹ್ಮ್ ಜಾಸ್ತಿ ಏನ್ ತಲೆಕ್ ಹೌದಾ ಜಾಸ್ತಿ ಎಲ್ಲ ಕೆೇಡ್ಸ್ಕೊಡ್ರರು ಅ ನಾವು ಓದಿದ್ದ್ಯ ಬರಲ್ಲ
ಹೌದು ನಿಚ
ಅದಕ್ಕೆ ಸುಮ್ನೆ ಯಾಕ ಕಷ್ಟ ಪಡ್ಬೇಕು ಅಂತ ಹೇಳಿ ಮೇನ್ ಮೇನ್ ಪಾಯಂಟ್ಸ್ ನೋಡ್ೊಂಡು ಹ್ತೀಿ ನನ್ ಜಾಸ್ತಿ ಅಸ್
ಹ್ಮ್ ಹಾಗೆ ಮಾಡ್ರಿ ಮಾಡ ಮಾಡ್ರಿ ಹ
ನೀವೇನು ನೀವು ಓದ್ತಾನೆ ಇದ್ದೀರಾ
ಹಾ ನಾವು ಓದ್ತಾನೆ ಇದ್ದೀವಿ ನಮಗೂ ಪರೀಕ್ಷೆ ಇದೆ ಹ್ಮ ಸೋಮವಾರ ಸೋಮವಾರ ಇನ್ನುೂ ಮೂರ ಇದೆ
ಹ್ಮ
ನಿಮ್ಗೆ
ನಮ್ಗೆ ಲಾಸ್ಟ್ ಒಂದ ಈಗ ಅ ಮಂಡೆ ಸೋಮವಾರ ಮಾಡಿದ್ರೆ ಮುಗಿಯುತ್ತೆ
ಹ್ಮ ನಿಮ್ಗ ಅಷ್ಟು ಬೇಗಾ ಮುಗಿಯುತ್ತ ಹ್ಮ್ ನಮ್ಗೆ ಇನ್ನೂ ಇದೆ
ಹೌದಾ ನಮ್ದು ಏನ ಮಲ್ಲೇ ಕಮೋಗ ಉತ್ತೆ
ಹ್ಮ್ ನಮಗೆ ಮುಜೆ ಆಗಿರೋದು ಇನ್ನು
ಒಂದೇ ಆಗ ಹಿರೋದಾ ನಮ್ದು ನಾಲ್ಕ್ ಆಯ್ತು ಇದೊಂದು ಲಾಸ್ಟ್ ಎ ಆ
ಹ್ಮ್ ಎಲ್ಲಾ ಹೇಗ್ ಬರತ್ರಿ
ಅತ್ತೆ ಪಾರ್ಸ್ಗೋರ್ ಹೆಚ್ಚಿಗೆ ಬರ್ ಬಂದಿದ್ದೀನ ಅವ್ರು ಕೊಟ್ರೆ ಪಾರ್ಸ
ಹ್ಮ್ ನೀವು ಬರ್ದಿದ್ರೆ ಯಾಕ ಕೊಡಲ್ಲ ಅವರು ಕೊಡ್ತಾರೆ ಬಿಡಿ ಪಸ್ ಆಕ್ತೀರಾ ಹ್ಮ್ ಹ್ಮ
ನಮ್ಗೆ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷವಾಯ್ತು
ಹ ಧನ್ಯವಾದಗಳು
ಧನ್ಯವಾದ
ಹ್ಮ